ಹಲೋ ಕೇಳಸ್ತಾ ಆಯಿತಿ ಏನೇ ಇವಾಗ ಮು ಮುದಾಡಿ ಮುದುವಡಿ ಮುದುವಡಿ ಮುದ್ವಾಡಿ ಕೆರೆ. ಹಾ ಎತ್ಕೊ ಬಂದ್ ನ ಮಜ್ಜಿಗೆ.
ಹ ಗ್ಲಸ್ ತುಂಬಾ ಎತ್ಕೊಂಡ್ ಬಂದನ್ ಹ್ಮತ್ ಮನೆಯಲ್ಲ ಇಕ್ಕೋ ಅಂತ ಕಳ್ಸಿದ್ನಿ ಹ್ಮಅನ್ನ ತುಪ್ಪ ಹಾಕೊಂಡು ತಿನ್ಲಿ ಹ ಏನ್ ಯಾಕಾ
ಬಂದ ನ ಗೋಪಣ
ಓ ಎಲ್ಲಿ ಬರ್ತಾರಮ್ಮ ಅದ ಇದಾಗವರ್ಗೂ ಬರಲ್ಲ ಅದ ಇದಾಗ್ಬೇಕಲ್ಲ ಅಲ್ಲಿ ಅಲಿಗೆ ಎಲ್ಲಾ ಆಯ್ತು ಮಲಕೊಂಡಿದ್ದೀನಿ ನೀನು ಇಲ್ಲಲ್ಲ ಅದಕ್ ಬೇಜಾರಾಗ್ತಾ ಇದೆ.
ಅವಳಲ್ಲವಾ.
ಹ್ಮ ಹ್ಮ ನನ್ ಹೋಗಿಲ್ಲಮ್ಮ. ಹೋಗಿಲ್ಲ ಮನೆಗೆೇ ಇದ್ದೀನಿ ಮಲ್ಕೊಂಡೇ ಇದ್ದೀನಿ ಅಲ್ಲ ಮಲಕೊಂಡೆ ಇದ್ದೀನಿ ಅವನ್ ಅದಕ್ಕ ಅಡ್ಗೆ ಮಾಡಿದಿರ ಇದ್ರೆ ಯಾವಾಗೋ ಬಂದ್ ತಿಂದ್ಬಿಟ್ಟು ಬಂದ್ಬಿಟ್ಟು
ಎಲ್ಲಿ ನಿಂದ ವಾಯಸ ಕಟ ಆಗ್ತಾ ಇತ್ತು ಮತ್ತ ನೋಡ ನೀನ್ ಎಲ್ಲ
ಇಲ್ಲೇ ಇದೀನಿ ಅವಾಗ ನಿಂದ ಇಲ್ಲಿದ್ನ ಅಲ್ಲಿ ಅಲ್ಲೇ ಇದ್ದೀನಿ ಎಲ್ಲಿದ್ದೀನ ಅಲ್ಲೇ ಇದ್ದೀನಿ ಪಕ್ಕಕ್ ಕೂಡ ಕದಲಿಲ್ಲ ನಾನ ಹಾ ಕದ ಆ ಇನ್ನೇನ್ ಮಾಡದು ಬಿಸಿಲು ಆಚೆ ಹೋಗೋಣ ಅಂದ್ರೆ
ಹ್ಮ ಇವ್ನ್ ಬಂದಿರ್ತಾನೋ ಏನ ನೀವು ಹೋಗೋಣ ಅನ್ಸುತ್ತೆ ಹಾ ಮೇಲ್
ಆರಾಮಾಗ ಮನ್ಯಾಗ ಬಂದ್ವಿಟ್ಟ ನಾಳೆ ಹೋಗೋದ
ನಾನ್ ಅದನ್ನೇ ಹೇಳ್ತಾ ಇರೋದು ನಮ್ ದೊಡ್ಡಪ್ಪನ್ ಕೂಡ ಫೋನ್ ಮಾಡಿ ನಾನ್ ಸಮತ್ ಹೇಳದ್ನಂತೆ ಅವ್ನ್ ಹೇಳಿದ ಕೇಳೋ ಮಗುವ ಹೇಳು ನೀನು ಹ ಅವಳು ದೀಪಾನ ಅದೇ ಬೇಜಾರ್ ಮಾಡ್ಕೊಂತಾಳ ಇನ್ನ ಅವಳು ಕೆಲ್ಸಕ್ ಹೋಗ್ತಾಳೆ ಬಾರಿ ಬಾಯಕೊಂಡ ಬಂದ್ರೆ ಅವ್ಳು ಬರಲ್ಲಂತೆ
ಅಯ್ ಪಾಯ್ ಕೊಂಡ್ಕಾದ್ರು ಬರ್ಕ ಕೊಡ್ತ ಹೋಗಿ
ನಾನ್ ಅವಳ ಬಂದಿಲ್ಲ ಅಂದ್ರೆ ಅಳಗೋಗ್ಲಿ ಆ ಮಕ್ಳಗೋಸ್ಕರ ಬರ ಕೇಳೋದು
ಹ್ಮ ಇನ್ ಅಷ್ಟೇ ಪಪ ಮಕ್ಕಳಿ ಎಲ್ಲಿ ಹೋಗ್ತಾರೆ ಇಲ್ಲ ಇನ್ನ ಏನೋ ಬಂದಿದ್ರೆ ಮಕ್ಕಳ ಜೊತೆ ಖುಷಿ ಚಾಕಿ ಇಟ್ಟಿಟ್ಟೋಗೋರಲ್ಲ
ಅಲ್ಲ ಈ ತರದಕ್ಕೆಲ್ಲ ಬಂದಿಲ್ಲ ಅಂದ್ರೆ ಅವ್ರು ನಮ್ಮನ್ನ ಪೂರ್ತಿಯಾಗಿ ಮರ್ಕೋಗ್ ಮರೆತೋಗ್ ಬಿಡ್ತಾರಮ್ಮ
ಹಾ ಅದೇನ ಗ್ಯಾರಂಟಿ ಮತ್ತೊಹೋಗ್ಬಡ್ತಾರೆ ಯಾರ ಅವರು ಅಂತ ನಿಮ ಮತ್ತೆ ಆಲ್ವೇನೋನ್
ಒಂದ್ ಟಾಕ್ ಹಾಕ್ದೀರಾ ಬೆಳಸದ್ನನೆ ಇವಾಗ ಎತ್ಕೊಂಡೋಗ ಅಲ್ಲಿ ಇಟ್ಬಿಟ್ಟವ್ರೆ ಅಂತ ಅಮ್ಮ ಹ್ಮ್ ಶ್ರೀನಿವಾಸನ ಮಾಡದ್ನ ಕಾರ್ಯದಲ್ಲಿ ಸೀನಾ ನಂಗ್ ಮಾಡಿದ್ನನೆ ಕಾರ್ಯದಲ್ಲಿ ಈ ಆ್ಯಪಲ್ಲಿ ಯಶ ಏನತ್ನ ಮಾಡವನೇ ಅದೇನು ಶ್ರೀನಾತನಾ ವಾಯ್ಸ್ ತರ ಕೇಳಿಸುತ್ತೆ ಇಲ್ಲ ಇಲ್ಲ ನನ್ನ ವಾಯ್ಸ್ ಶ್ರೀನಾಥ ತರ ಕೇಳಿಸ್ತಾ ಇರ್ತ ಇಲ್ಲ ಏನ್ ಮಾಡೋದು
ಮೊನ್ನೆ ಒಂದ ದಿನ ನೀನ್ ಮಾಡ್ದ ಸೇಮ್ ನನಗೂ ಹಾಗೆ ಆಗಿದ್ದು
ನೆಟ್ ವರ್ಕ್ ಬರ್ತಾ ಇಲ್ಲ ಹೂ ನೆಟ್ ವರ್ಕ್ ನೆಟ್ವರ್ಕ್ ಸಮಸ್ಯೆ ಇರುತ್ತೆ ಹ ರಿಫ್ರೆಶ್ ಮಾಡೋಕೆ ಹೇಳಿಧೆ ಏನು ಮಾಡಿದೆ ಹೂ
ಹಾ ಹಾ ಹಾಗೆ ಮಾಡಬೇಕು ಏನೂ ಮಾಡೋಕೆ ಬರೋದಿಲ್ಲ
ಚಾವಿ ಹಾಕೋನ ಫೋನ್ ಮಾಡಿ ಇನು ಮುಗಿಸಿದರ ಇಲ್ಲಾ ಕೇಳ್ತಾವ ಹ ಹೌದು ಹಲೋ ಹಲೋ ನಿಂದು ಮಾಡ ತಿದೆ ನನ್ಗ್ ಫೋನ್ ಮಾಡಿದ್ಲಮ್ಮ ಚಾಯ ಅಕ್ಕನಾ ಹೂ ಹೂ
ಏನಂತೆ
ನಾಯಕ್ ಹಾ ಸುಮಕ್ ಎಲ್ಲ ಅಪ್ಡೇಟ್ ಮಾಡಿದ್ದೀನಿ ಸೌಮ್ಯ ನಂಬರ್ ಕಾಲ್ ಸಪರೇಟ್ ಮಾಡ್ತೀನಿ ಅವರುಕಾಲ್ ಮಾಡಿ ಮಾತಾಡಕ್ ಹೇಳು ಅಂತ ಹೇಳಿದ್ರು
ಹಾ ಹ್ಮ್ ಎಲ್ಲಿ ಇ
ರಿಲೇಟಿವ್ ಆಗಲಿ ಆಮೇಲೆ ಎಲ್ಲಾ ಯಾರದಲ್ಲಿ ಮಾಡಿದ್ರೆ ಬೇಗ ಅಮೌಂಟ್ ಬೀಳುತ್ತಂತ ಮತ್ತೆ ಅದಕ್ಕೆ
ಹ್ಮ್ ಯಾರ್ ಮಾ ಮಾಡೋದ ನಾಮ
ಹ ವಿನೋದ್ ಮನೇಗ್ ಮಾಡು
ಹ ಏನರ್ ಮಾಡು ನಿಚ್ಚಿ ಅದೇ ಚಿನ್ನಯರ್ ನಂಬರ್ ಇದ್ ಮಾಡ್ಕೊಂಡ್ರೆ ಅವ್ಳ ಜೊತೆಗ್ ಮಾತಾಡ್ಬದ್ದ
ಹಾ ಮಾತಡ್. ಚಿನ್ನಿ ಜೊತೆ ಕನ್ನಡ.
ಮಾತಾಡ್ತೀವಿ ಸದ್.. ಅದೇ ಮಾಡಿದ್ರೆ ಅದೇ ನಂದು.. ಬಂದ ನೀನ್ ಇದ್ ಮಾಡ್ಕೊಟ್ರೆ..
ರೋಜದು ಅಪ್ಡೇಟ್ ಆಗಿ.. ಇದೆ ಅಲ್ಲಾ. ಒಂದ್ಸರಿ ರೋಜದ ಹ್ಮ. ಮಾಡ್ಸಿದೀನಲ್ಲ ಅದನ್ನ ನಾವು ಹೇಳ.. ನನ್ಗ ಅವಳು ಓಕೆ ಮಾಡಕಲ್ಲ ಅವಳ ನೆಟ್ವರ್ಕ್ ಇರುತ್ತಲ್ಲ ಚೆನ್ನಾಗಿ.
ಹ್ಮ್ ಬರ್ತಿಯ ಲ್ಲಾ ಆಮೇಲೆ ಫೋನ್ ಮಾಡಿ ಹೇಳೋಣ ಬಾ ನೀ ಏನ್ ಮಾಡದು.
ಏನೊ ಫಂಕ್ಷನ್ಗೆ ಬರ್ತಾಳಲ್ಲ ಇಲ್ಲಕ್ ಬರ್ಕೇಳು ಎಲ್ಲಾ ಅಪ್ಡೇಟ್ ಮಾಡ್ಕೊಡೋಣ ಅರ್ಚನಾ ಉಟು ರೋಜತ್ರ
ಹಾ ರೋಜರು ಮಾಡ್ಬೋುದುರ್ಷ ಅವ್ರದ ಆಲ್ಲ
ಯಾಕೆ ಅವರು ಕನ್ನಡ ಬರಲ್ಲ.
ಅ ಬರಲ್ಲ ಮಾಡಕ್ಕ ಅದೇನ್ ಮಾಡದ್ರಿ. ಚಿನ್ನಿ ಮಾಡ್ಬೋದು. ಇಲ್ಲ ಅಂದ್ರೆ ಅದೇ ರೋಜಾಗ ಮಾಡ್ಬೋದಷ್ಟೆ- ಇನ್ಯಾರ್- ಇನ್ಯಾರ್ಗು ಮಾಡಕ್ಕಾಗಲ್ಲ.
ನಾರ್ಮಲ್ ಮೆಸೇಜ್ ಓಪನ್ ಮಾಡೇ ಹಾ
ಹ್ಮ್ ಮಾಡಬ ಬಂದ್ರೇನೆ ಎಲ್ಲಿ ಬರ್ತಾರ ಮಾ ಮಾವಿನಕಾಯಿ ಜಜ್ಕೊಂಡ್ ಹೋಗಕ್ಕೇನಾದ್ರೂ ಬರ್ತಾರೇ -ರೆನೊ..
ಟು ಜೀರೋ ಸಿಕ್ಸ್ ಮೇ ಟು ಜಿರೋ ಸಿಕ್ಸ್
ಮಾವಿನಕಯೀಗ್ಳ?
ಇನ್ನೇನಮ್ಮ
ಹಾ ನೀನೆಲ್ ಮಾವಿನ್ ಕಾಯೀಗಳ್ ಏತ್ಕೊಂಡೋಗೋ ಬರ್ತಾರೇನೋ ಹೌದು, ನೋಡೋಣ. ಇವನ್ ಅದಕ್ ಮೆತ್ ತ್ಗ ನೋಡ್ ಬಂದ್ ನಿಮ್ ಮನಯಾಗ್ ತಿಂದ್ಬಿಟ್ಟು ಓಡ್ಬಿಟ್ಟವ್ನೆ.
ಹುನಮ್ಮ ನನ್ ಬಸ್ ಸ್ಟಾಪ್ ಅಲ್ಲಿ ಇದ್ದಾಗ ಅಲ್ಲಿ ಇದ್ನೋ. ನಾ ನಾನ್ ಬೈದೆ ಏನ್ ನಿನಗಿಲ್ ಕೆಲ್ಸ, ನಡೀ ಸಾಕು ಅಂತ. ಅವನು ಎಲ್ಲಿ ಹೇಳಿದ್ ಮತ್ ಹೇಳ್ತಾನ?
ಬೋದ್ನ ಇದಕ್ಕ? ಅದಕ್ ಕಲ ಊಟ ಕೂಡ ತಿಂದಿರ ಹೋಗಿದ್ದಾನೆ, ಅಲ್ಲಿಗ್ ಬಂದಿದ್ನೇನ್ ಊಟ ತಿನ್ನಕ್? ಕ್ಕಾ
ಹ್ಮ ಬಂದು ತಿನ್ಬಿಟ್ಟು
ಹ್ಮ್- ತಿನ್ನೋ ಅಂದ್ರೆ ಬೇಡ ನ ದೊಡಮ್ನೋರ್ ಮನೆಗ್ ತಿನ್ನಿ ಅಂತವ್ನೆ, ಅಲ್ಲಿ ಕಾವ್ನಿಂದ ನಾವ್ ಉಪವಾಸ ಇದ್ದಿದ್ದಾಯ್ತ ಹತ್ತು ಗಂಟೆ ವರುನು ಹ ಅವ್ನ್ ತಾನೇ ಸ್ಕೂಲ್ ಹೋಗಲ್ಲ ಅಂತ ಹೇಳಿದ್ದಕ್ ಲೇಟ್ ಆಗಿ ಟಿಫನ್ ಮಾಡ್ತನಿ ಅಂತ ಹೇಳಿದ್ ತ್ತಾ
ಹಾ ತುಂಬದ್ ಅವ್ರೇ ತಾನೇ? ಅಷ್ಟೇ
ಹು ಎಂತ ಕೆಲ್ಸ ಮಾಡ್ತೇನಬ್ ಬಾರ ನೀನು ಊಟ ಹಾಕಲ್ಲ ಬಾ ಸಾಯಂಕಾಲ ಹೊರ್ಗೂ ಅಂತ ಹೇಳ್ ಕಳ್ಸಿದೀನಿ ಅವನ್ನ. ಹ್ಮ್ . ಅಲ್ಲ ಸಾಯಂಕಾಲವರೆಗೂ ಊಟ ಹಾಕಲ್ಲ ಅಂತ ಹೇಳ್ ಕಳ್ಸ ಟಿದ್ದೀನಿ ಅವನ್ಗೆ ಹ್ಮ ನಮ್ಮನು ಪಾಸ್ ಹಂಗ್ ಮಾಡಿದ್ನಲ್ಲ.
ಹ ಹ ಹಮ್
ಹಾ ಸರಿ ಇವಾಗ ಏನ್ ಎಲ್ರು ಫಿಕ್ಸ್ ಆಗಿದಾರಾ? ಬೈಕ್ .
ಹ್ಮ ಪಿಕ್ಸೆ ಅಲ್ಲ
ಹ್ಮ ನನ್ಗೇನು ಈಚಾರಿಗಿಂತು ಬಸ್ ಮೇಲ್ .
ನಾನಗು ಆ ಅ ಇಷ್ಟ ಯಾಕಂದ್ರೆ ಅ ಆಡತು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದಲ್ಲ
ಹ ಇದ್ರಲ್ಲಿ ಕುೂತ್ಕೊಂಡಿರೋದು ಇದರಿಂದ ಎದ್ದೇಳಕ್ ಆಗಲ್ವಾ ಹ ಇಕ್ಕಟ್ಟಿ ಕಟ್ಟಾಗಿ ಕೆಳಗಡೆ ಬೇರೆ ಒತ್ಕೊತಾ ಇರ್ತ ಆತದಾ ಸ್ಪೀಡ್ ಕಟ್ಗಳಲ್ಲಿ ಬ್ರೇಕ್ ಹಾಕ್ದಾಗ ತಾ ನಾವು ಜಂಪ್ಗಳು ಮಾಡ್ತಾ ಇರ್ತೀವಾ ಅ ಆತರ ಒಂಥರ ಬೇಜಾರ ಆಗತ್ತೆ
ಹೂ ನಮ್ಮ ಅದೇ ಮಾತಾ ಆಡ ಯಾವ್ದಾದ್ರು ಕಡಿಮೆಗೆ ಸಿಕ್ಕದ್ರೆ
ಸಾವಿರ ರೂಪಾಯಿ ಜಾಸ್ತಿ ಆದ್ರೂನು ಪರವಾಗಿಲ್ಲ ಯಾವ್ದಾದ್ರು ಒಂದು ಬಸ್ ಹೆಂತಿ ತೆ ಆಗಲ್ಲಲ್ಲ
ಹ್ಮ್ ಹ್ಮ್ ಟಿ ಟಿ ಯಲ್ಲೆ ಹನ್ನೆರಡು ಜನ ಇಡ್ಸ್ತಾರೆ ಹನ್ನೆರಡು ಜನ ಇಡಸ್ತಾರೆ ಎಲ್ಲ ಆಗುತ್ತೆ
ಇನ್ನ ಇವಾಗ ಸ್ವಲ್ಪ ಇನ್ ಸ್ವಲ್ಪ ದೊಡ್ಡದ ಬಂದೈತಲ್ಲ
ಅದೇ ಅದ್ರಲ್ಲೂ ಇರ್ತದೆ ನಲ್ವತ್ತು ಜನ ಅನ್ಕೊ ಮಿನಿಮಮ್ ನಾವ್ ಇನ್ನ ಮಕ್ಕಳನ್ನ ರೆಡಿ ಮಾಡ ಮೂವತ್ತೈದು
ಹಾ ಇನ್ ಮಕ್ಕಳಂದ್ರ ನ ಒಬ್ಬ ಇಬರಿಬರಂದ್ರೆ ಎಷ್ಟು ಜನ ಆಯ್ತ
ಐವತ್ತು ಸೀಟ್ ಇಪ್ ಈಯಬ್ ಹೋಗ್ಬೇಕ್ರ ಬರ್ತೀನ
ಹ್ ಹ್ಹ್ಹ್ ಬೇಕಾಗುತ್ತೆ ಅಷ್ಟೇ ಜನ
ಹ- ಹ
ಹೋಗ್ಬೋದ್ ಏನ್ ಮಾಡೋದಾ
ಉಮ್ಮ್ ಬಿಸ್ಲ ಚೆನ್ನಾಗ ಐಸ್ಕ ಟೀ ಮೊಗುಳ್ಗ ನಾಥ್ ತಿನ್ ತಂದುಕೊಂಡು ಬಾ ನಾನಿರ್ ಮಲ್ಕೊಂಡು ಕಾಲತಳ್ತಾ ಇದ್ನಿ
ಕಳಸೆ ಫೋನ್ ಪೇ ಮಾಡೋಂದ್ ಸಾವಿರ ರೂಪಾಯಿ ಫೋನ್ ಮಾಡೋದು
ಆಯೋ ಅದ್ ಯಾವ ಮೂರ್ ತು ದಾಗ್ ನಾನು ಹಾಕಿದ್ ಅಮಿಶೋ ಅವರ್ ಕಾಸ ಬರ್ದಿರ ಆಗೋಗೈ ಸುಮ್ನೆ ಇ್ರ ಕಮ್ಮಿ ಅಂದ್ರನು ಇರ್ತಾ ಇತ್ ನೀನ್ನಂದ್ರಲ್ಲಿ ಕಾಸು ಅಯ್ಯೋ ಸುಮ್ನೆ ಇರು ಚಾ